ಹಲೋ
ಹ್ಮ ಹ
ಏನ್ ಮಾಡತಿ ಹ್ಮ
ಹ ಪಾಲಿ ನೀ
ನಾನೂ ಓದ್ಬೇಕ ಅವ ನಮ ಸರ್ ಮಾ ಮಕ್ಸ್ ಇದು ಎಂಟ್ರಿ ಮಾಡಾತಾರ ವಿಟ್ಯೂ ಪೋರ್ಟಲ್ಗ್ ಮಾರ್ಕ್ಸ್ ಎಲ್ಲಾ
ಹ್ಮ ಹ್ಮ
ಪಿ ಡಿ ಎಫ್ ದಾಗ ಒಂದ್ ಮಾರ್ಕ್ಸ್ ಹಾಕ್ಯನಾ ನಂದು್ದ ಬುಕ್ ದಾಗ ಒಂದ್ ಮಾರ್ಕ್ಸ್ ಹಾಕೇನ್ಲಿ ಮತ್ತ ಫೋನ್ ಹಚ್ಚಿನ ಅವಗಿ ಹಾಂಗ ಹಿಂಗ ಅಂತ ಇದೇನ್ ಬಗ್ಿ ಎಲ್ಲಲ್ಲ ಫೋನ್ಗತ್ತ ಹೋದೆ.
ಹಾ ಹಾ
ಮ ಕಾಲೇಜಿಗೆ ಹೋಗಿ ಬಂದೆ ಕಾಲೇಜಿಗೆ ಹೋಗಿ ಬಂದೆ ಬರ್ತದೆ ಎಲ್ಲ ಕರೆಕ್ಟ್ ಮಾಡಿದ ಹೇಳ್ದ
ಹಾ
ಕರೆಕ್ಟ್ ಮಾರ್ಕ್ಸ್ ಹಾಕಿ ಕಳಶಿರ ಮಾರ್ಕ್ಸ್ ವಾಪಸ್ಸು ವಾಟ್ಸಪ್ ಗ್ರೂಪ್ನಾಗೂ ಅಪ್ಲೋಡ್ ಮಾಡಿದವು ಮಾರ್ಕ್ಸ್
ಕರೆಕ್ಟ್ ಮಾಡಿದ್ದಾನೆ ಇಲಾ
ಹ್ಮ್ ಕರೆಕ್ಟ್ ಮಾಡ್ಯನು
ಈಗೆ ಎಷ್ಟು ಮಾರ್ಕ್ಸ್ ಕೊಟ್ಟತ
ಏ ಇ ಐವತ್ತಕ್ ಇಪ್ಪತ್ತೈದ್ ಹಾಕನ ಇಲ್ಲಿ ಅರ್ಧಾರ್ಧ ಮಾಸ್ ಹೋಗ ಯವು
ಹ್ಮ್್ಮ
ಈ ಅಷ್ಟೇ ಮೂವತ್ತೈದ್ ಹಾಕೇನ.
ಹೌದಾ.
ಹತ್ ಮಾರ್ಕ್ಸ್ ಹತ್ತು ಮಾರ್ಕ್ಸ್ ಅಂದ್ರೆ ಏನು ಸಿಜಿಪಿನೇ ಇಳೀತದ
ಹ್ಮ್ ಹೌದು
ಹ್ಮ್
ಮಾರ್ಸ್ಟ್
ಹ್ಮ್ ಅದಕ್ಕೆ ಹೋದೆಲ್ಲಪ್ಪ ಅದಕ್ಕೆ ಹೋದೆಲಿಪ್ಪಾ ನವುನ್ ಸಿಜಿ ಪಿರೋಡಿ ಸೆವೆನ್ ಮ್ಯಾಗ ಇರ್ಬೇಕತ್ ನಾ ಮೇಂಟೈನ್ ಮಾಡ್ಕೊತೀನಿ ಥರ್ಡ್ ಸೆಮಿಗೂ ಹಿಂಗೇಲಿ ಇಂಟರ್ನಲ್ ಮಾರ್ಕ್ಸ್ ಇಪ್ಪತ್ತೊಂದು ಇಪ್ಪತ್ತೊಂಬತ್ ಹಿಂಗ್ ಹಾಕ್ಯಾರ
ಹ್ಮ್
ಅದಕ್ಕೆ ಹಯ್ಕೋತ್ ಹೋಗ್ಯದು
ಹೌದಾ ನಮ್ದು ಪಾಸ್ ಆದಂಗ ಆಗ್ತದೆ
ತೋರ್ಸಮ್ಮ ಈ ಫೋರ್ಥ್ ಸೇಮ್ ಏನು ಅಂದ್ರೆ ಒಕ್ಕೆ ಒಕ್ಕೆ ಹಾಚ್ಯಾರ ಒಪ್ಪಕೆ ಹಾಚ್ಯಾರ
ನಮ್ದ ಇಲ್ಲವ ಥರ್ಡ್ ಸೆಮ್ಮಿಗೂ ಬಾಳ ಕಮ್ಮಿ ಇರತ್ತೆ
ಹ್ಮ ಹಿಂಗೆ ಮಾಡ್ತಾವ
ನಡ್ತ ನಿನ್ ಅಚ ಇಲ್ಲ ಒಂದ ಎವಡ ಪಾಲ
ಹ್ಮ್
ಹಂಗ ಟ್ರಿಪ್ ಬಗ್ಗೆ ಅದು ಇದು ಮಾತಾಡ್ಕೊ
ಇಲ್ಲೇ ರೆ ನೀ ಹವ ಲೇಟ್ ಪಾ ಟ್ರಿಪ್ ನಾ ಏನ್ ಹೇಳಾತೀನಿ. ಚಿಕ್ಮಂಗ್ಳೂರ್ ಹಿಂಗ ವಯನಾಡ್ ಕೇರಳ ಅದೆಲ್ಲಾ ಬಾಳ ದೂರಕ್ಕದ
ಹ್ಮ್
ಸೀದಾ ಏನ್ ಮಾಡುದ ಸೀರಿಯಸ್ಲಿ ಕರೆ ಮಾತಾಡತ ನೀವ ಬಿಜಾಪುರ್ ಬರ್ರಿ
ಹ್ಮ್
ಹಾ ಇಲ್ಲಿ ಬಿಜಾಪುರ ಕೆಫೆ ಗಿಫೆ ಅಡ್ಡ್ಯಾಡ ಮುಂದಿಷ್ಟ ಸಂಜಿಕ್ದು ಹೊರಗೆ ಅಡಾಡಮ್ಮ ರಾತ್ರಿ ಏನ್ ಮಾಡಮ್ಮ ರಾತ್ರಿ ಹನ್ನೊಂದಕ್ಕ ಬಿಜಾಪುರಿಂದ ಮಂತ್ರಾಲಯ ಬಸ್ ಇದ ಡೈರೆಕ್ಟ್ ಸ್ಲೀಪರ್
ತಡಿ ತಡಿ ಇನ್ನೊಂದ್ಸತಿ ಹೇಳ
ರಾತ್ರಿ ಮಂತ್ರಾಲಯ ಬಸ್ ಸೇತಿ ಹನ್ನೊಂದಕ್ಕೆ ಹ್ಮ್ ಬಿಜಾಪುರ್ ಟು ಮಂಜಾಲಯ ರಾತ್ರಿ ಹನ್ನೊಂದಕ್ ಬಿಡ್ತಾನ ಕರೆಕ್ಟ್ ಹನ್ನೊಂದ್ ಹನ್ನೊಂದು ಹದ್ದಕ್ ಬಿಡ್ತಾನ ಮುಂಜಾನೆಐದುವರಿ
ಚಲೋಲಾ ಹಾ
ಹಾ ನಿದ್ದಿನೂ ಅಕ್ಕದ ರಾತ್ರಿ ಈ ನಿದ್ದೆ ಮಾಡ ಬಿಡ
ಹ್ಮ್
ಮುಂಜೆ ನಾವೆನ್ ಮಾಡುದ ಮೊದ್ಲೇ ರೂಮ್ ಬುಕ್ ಮಾಡ್ಕೊಳ್ಳುದ ಅ ಇನ್ಸ್ಟಾಗ್ರಾಮ್ ದಾಗ ಅವ ಇವ್ ಬರ್ತಾವ ಫೋನ್ ಹಚ್ ಕೇಳುದ ರೂಮ್ಸ್ ಅದೆಲ್ಲಾ ನಾವ್ ಹಂಗೆ ಮಾಡಿದ್ದೀವಲೇ
ಹ್ಮ್
ನಂಗೆ ಹೋ ಇಷ್ಟ್ ಕೇಳಿವವ ಅ ನಾ ಹೋಗೋದ ಕ್ಯಾನ್ಸಲ್ ಆಗ್ತ ಹೇಳಿದೆ ಎಲ್ಲ ಜಾತ್ರಿ ಟೈಮ್ ಇತ್ತ ಅಂತ ಹೇಳ
ಹ್ಮ್ ಹ್ಮ್ ಹ್ಮ್
ಹೋಗುದ ಕ್ಯಾನ್ಸಲ್ ಆತ್ರ ಅವ್ನಿಗೆಲ್ಲಾ ಮಾತಾಡಿದ್ದೇನ ಹಾಫ್ ಪೇಮೆಂಟ್ ಮಾಡ ಡಿ ಬರಾಣ ಹಾಫ್ ಮಾಡತ್ ಇತ್ ಅಂಬಿದ್ದ
ಹ್ಮ್
ಎ ಸಿ ರೂಮೇ ಬುಕ್ ಮಾಡಿದ್ದೀವಿ ಆರ್ ಮಂದಿದ ಮ ಹೋಗು ಟೆನ್ಸಲ್ ಆತ್ತು ಎರಡುವರೆ ಸಾವಿರ
ಹ್ಮ್ ಹ್ಮ್ ಚಲೋಣ
ಎಲ್ಲ ಕ ಕು್ ಆತ್ನೂರ ಐನೂರು ರೂಪಾಯಿ ಬರ್ತದ ಒಬ್ಬೊಬ್ರಿಗೆ ಚಲೋನ ಅಾ
ಹ್ಮ್ ಚಲೋ ಆರಾಮ
ಹಾ ಅದಕ್ಕೆ ರಾತ್ರಿ ಹನ್ನೊಂದಕ್ ಬಸ್ ಇರ್ತದ ಅವತ್ ಇಡೀ ದಿನ ಇಲ್ಲೇ ಮನ್ಯಾಗೆ ಇದ್ದ ಅದು ಸಂಜೆಗಿಟ್ಟ ಹೊರಗೆ ಹೋಗ್ ಬಂದ ರಾತ್ರಿ ಹನ್ನೊಂದಕ್ ಊಟ ಮಾಡ್ಕೊಂಡ್ ಬಸ್ ಹತ್ ಬಿಿಡುದು ಹ ಮುಂಜಾನೆ ಐದುವರೆ ಇಳಸ್ತಾರ ಹೆಂಗ ರೂಮ್ ಬುಕ್ ಆಗಿರ್ತದ ಸೀದಾ ಲಾಡ್ಜಿ ಬರದ್ ರೂಮ್ಗ
ಹ್ಮ್
ಮುಂಜಾನೆ ಫ್ರೆಶಪ್ ಆಗುದು ಬಡ ಬಡ ರೆಸ್ಟ್ ಮಾಡಂಗಿಲ್ಲ ಫ್ರೆಶ್ಪ್ ಆಗಿ ರೆಡಿ ಆಗ ಸೀದಾ ಗುಡಿಗೆ ಹೋಗುದು
ಹ್ಮ್
ಆರವರಿ ಇಏಳಕ್ ಗುಡಿ ರಶ್ ಇರಂಗಿಲ್ಲ ಇವಳಕ್ ಗುಡಿ ಓಪನ್ ಆಕದ
ಹ್ಮ್
ದಕ್ಷಣ ಅದು ಮಾಡ್ಕೊೊಳ್ಳದು ನಾಷ್ಟ ಮಾಡ್ರೂಮಿಗ್ ಬರುದು ಸ್ಟ್ ಸೀದಾ ದರ್ಶನಕ್ಕೆ ಹೋಗುದು ನಾಷ್ಟ ಮಾಡ್ಲಾರ್ದಂಗೆ ಏಳಕ್ಕೆ ಜಲ್ದಿನೇ ನಾಷ್ಟ ಮಾಡೂಮಿ ಬಂದ್ ರೆಸ್ಟ್ ಮಾಡುದು ಆರ.
ಹ್ಮ
ರೆಸ್ಟ್ ಮಾಡುದ ಮಧ್ಯಾಹ್ನ ಪ್ರಸಾದಕ್ ಹೋಗುದು
ಹ್ಮ್
ಇದೆಲ್ಲಾ ದರ್ಶನ ಮಾಡ್ಕೊಂಡ್ ಪ್ರಸಾದ್ ನಾಷ್ಟ ಅದೆಲ್ಲಾ ಮಾಡ್ ಬರೋಟ್ಟಿಗೆ ಹತ್ ಹತ್ ಹೊಡಿತದ ಹತ್ ಹತ್ತ ಉರಿ
ಹ್ಮ್
ಡ್ರೆಸ್ ಅದು ಚೇಂಜ್ ಮಾಡಿ ರೆಸ್ ಮಾಡುದು ಮಧ್ಯಾಹ್ನ ಪ್ರಸಾದಕ್ ಹೋಗುದು ಎರಡಕ್ಕ
ಹ್ಮ್
ಪ್ರಸಾದ ಪ್ರಸಾದ್ ಮಾಡ್ಕೊಂಡ್ ಬರುದು ಬಿಸಿಲು ಬಿಸಿಲು ಇರ್ತದೆ ಈಗೇ ನಿರ ಬಿಡ ಮಳಿನೇ ಹೊಡೆ ಆತದ ವಾಪಸ್ ಮತ್ ರುಮಿ ಬಂದ ಬೇಕಂದ್ರೆ ರೆಸ್ಟ್ ಮಾಡಿ ಸಂಜೆಕ್ ನಾಲ್ಕಕ್ ಮತ್ ಬುಡಿ ಹೋಗ ಪ್ಪ ನಕ್ಕದ ನಾಸು
ಹ್ಮ್
ಪ್ರಸಾದ ಅದೆಲ್ಲ ಮಾಡಿ ಅಲ್ಲೇ ಪಂಚಮುಖಿ ಆಂಜನೇಯ ಅದುದು ಅದಾವ್ ಪ್ಲೇಸಸ್ ದೊಡ್ಡದೊಂದು ಆಟೋ ಐದು ್ ಆರ್ ಮಂದಿ ಕೂಡುದ ನೂರ ಇಪ್ಪತ್ ರೂಪಾಯಿ ಕೊಟ್ರ ಅಲ್ಲಿ ಇದೆಲ್ಲಾ ತೋರ್ಸ ಬಿಡ್ತಾರ
ಹ್ಮ್
ವಾಪಸ್ ತಂದ ಮಂತ್ರಾಲಯಕ್ಕೆ ಬಿಡ್ತಾರಲ್ಲ ಇದೆಲ್ಲಾ ತೋರಿಸಿ
ಹ್ಮ್
ಒಬ್ಬೊಬ್ರಿಗ ನೂರಾ ಇಪ್ಪತ್ತ ರೂಪಾಯಿ ಚುಲೋ ಅಲ್ಲಾ ಎಲ್ಲಾ ತೋರ್ಸ್ ಬಿಡ್ತಾರಂದ್ರ
ಹ್ಮ್ ಚುಲೋ
ನೂರ ಇಪ್ಪತ್ ರೂಪಾಯಿದಾಗ ಎಲ್ಲ ತೋರಿಸ ಬಿಡ್ತಾರ ವಾಪಸ್ ಮತ್ ಮಧ್ಯಾಹ್ನ ಪ್ರಸಾದ್ ಮಾಡ್ಕೊಂಡ ಹೋಗುದ್ವ ಪಂಚಮುಖಿ ಆಂಜನೇಯ ಅಲ್ಲಿ ಇಲ್ಲಿ ನೋಡಕ ವಾಪಸ್ ಎರಡ್ ಮೂರ್ ಎರಡ ತಾಸ ಯಾಡ ತಾಸ ಮುಗಿತದ
ಹ್ಮ್
ಮತ್ ರೂಮಿಗ್ ಹೋಗ ಫ್ರೆಶಪ್ ಆಗುದ ಮತ್ ಸಂಜೆ ಆರಾಕ ಗುಡಿಗೆ ಹೋಗುದ ತೇರ್ ಇರ್ತದ ಸಂಜೆ ಏಳುವರಿಗೆ ಗುಡ ಆಗತ್ತ
ಹ್ಮ್
ಡೈಲಿ ಎವ್ರಿ ಡೇ ಒಂದೊಂದ ತೇರ್ ಇರ್ತವು
ಹ್ಮ್
ಸಂಡೆ ಅಷ್ಟೇ ಇರಂಗ ಕಾಣಂಗಿಲ್ಲ ಗೊತ್ತಿಲ್ಲ ವಟ್ ತೇರ್ ಇರ್ತವ ತೇರ್ ನೋಡ್ಕೊಂಡ್ ಹೋಗುಣ
ಹಾ
ಸಂಜೆ ಕ ಏಳುವರೆಗ ತೇರ್ ಮುಗಿಸ್ಕೊಂಡ್ ಮತ್ ಎಂಟಕ್ಕೆ ಪ್ರಸಾದ್ ಮಾಡ್ಕೊಂಡ್ ರೂಮಿ ಬರುದ
ಹಾ ಬೆಸ್ಟ ಹಾ
ಹಾ ಮತ್ತ್ ಬೇಕಂದ್ರೆ ಅಲ್ಲೇ ಎಲ್ಲರ ಹೆಂಗು ಮಂತ್ರಾಲಯ ತನ ಹೋಗಿರ್ತೀವಿ ಅಲ್ಲೇ ಎಲ್ಲರ ಏನದ ಇತ್ತಂದ್ರೆ ಮತ್ ನೆಕ್ಸ್ಟ್ ಡೇ ಮತ್ ಅಲ್ಲಿ ಹೋಗೋುದು ಅವತ್ ರಾತ್ರಿ ಅಲ್ಲೇ ಸ್ಟೇ ಆಗಿ ರೂಮ್ ಚೆಕ್ಔಟ್ ಮಾಡ್ಕೊಂಡ್ ಮಾರ್ನಿಂಗ್ ನೆಕ್ಸ್ಟ್ ಮಾರ್ನಿಂಗ್ ತರ ಟೈಮ್ ಇರ್ತಲ್ಲಾ ಈ ಮಾರ್ನಿಂಗ್ ನೀ ಹೋಗಿ ನಕ್ಸ್ಟ್ ಮಾರನಿಂಗ ತರ ಟೈಮ್ ಇಲ್ಲಿ ತದ.
ಹ್ಮ್.
ನೈಟ್ ಎಲ್ಲಾ ಮಕೊಂಡ್ ಮುಂಜಾನೆ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಚೆಕ್ಔಟ್ ಮಾಡುದ ರೂಮ್ ಮತ್ತ ಅಲ್ಲೇ ಎಲ್ಲರ ಬೇರೆ ಕಡೆ ಹೋಗಿ ಸಂಜೆಕ್ ಬಿಜಾಪುರ್ ಬಸ್ ಹತ್ತದ.
ಯ ಎಟೋತೀಗೆ ವಾಪಸ್ ಸಂಜಿಕ
ವಾಪಸ ಸಂಜಿಕ್ ನೋಡುದ ಏನ್ ವಿ ಆರ್ ಎಲ್ ಬುಕ್ ಮಾಡುದಿತ್ತ ಅಂದ್ರ ನಾವ್ ಯಾವ ಜಾಗದಾಗ ಇರ್ತಿವಿ ಎಲ್ ಹೋಗಿರ್ತಿವಿ ಅನ್ನೋದ ಗೊತ್ತಿರಂಗಿಲ್ಲಾ ಜಲ್ದಿ ಬುಕ್ ಮಾಡ್ಕೊಳಕ್ ಬರಂಗಿಲ್ಲ.
ಹ್ಮ್.
ಹೋಗು ಬಸ್ ಅಂದ್ರ ವಾಪಸ್ ರಿಟರ್ನ್ ಆಗುದ.
ಹ್ಮ್ ಹ್ಮ್ ಹ್ಮ ಹ
ಏನ್ ಮಾಡಾತಿಯ ನೀ ಫೋನ್ ಬಿಡು.
ಏನ್ ಮಾಡಾತಿಲರ.
ನೀ ಕೇಳಿಸಸ್ಕೊಳ್ ಆತಿಲ್ಲ ನಾ ಹೇಳುದ ನೀ ನೀ ಹ ಹೂ ಅನ್ನೋದರ ಮ್ಯಾಗೆ ಗೊತ್ತ ಅಗತ್ದ ನ.
ಇಲ್ರ ಅವ ಕೇಳಿಸಕೊಳತನ್ ಹೇಳಿ ನೀ
ಹ.
ಕೇಳಿಸ್ಕೊಳತನ ಹೇಳ.
ಹ್ಮ್ ಅಷ್ಟೇ ಅವತ್ ರಾತ್ರಿ ಒಂದಿನ ಅಲ್ಲೇ ಇದ್ದ ಮಾರ್ನಿಂಗ್ ಎಲ್ಲರೆ ಹೋಗುದ.
ಅಲ್ಲಿ ಮಾರ್ನಿಂಗ್ ಪ್ಲೇಸಸ ಅದಾವಣ ನೋಡಕ ಮತ್ತ.
ಏ ಹಿಂದಿನ ದಿನ ನೋಡರ್ತಿಯಲ್ಲಾ ಮಧ್ಯಾಹ್ನ.
ಹ.
ಮತ್ತ ಪ್ಲೇಸಸ್ ಏನ ಇಲ್ಲ ಅಲ್ಲಿ ಬ್ಯಾರೆ ಊರಿಗೆ ಹೋಗ್ಬೇಕ ಬ್ಯಾರೆ ಕಡೆನೆ ಹೋಗ್ಬೇಕ.
ಅಲ್ಲ ಗಂಗಿ ಕೇಳ ಈಗ ಈಗ ನಾವ ಆ ದಿನದ. ದೆಲ್ಲ ಆತವ. ಬಂದ ಮಕೋತೇವಿ ನೆಕ್ಸ್ಟ್. ಡೇ ಮ್ರಾನಿಂಗ್ ನಾವ ಚೆಕ್ ಔಟ್ ಆಗ್ತೀವಿ.
ಹ್ಮ್.
ಅಲ್ಲಿ ತನ ನಾ ಏನ್ ಮಾಡೋದು.
ಅದೇ ಬಸ್ ಇರಂಗಿಲ್ಲ.
ಹ್ಮ್.
ನೀ ಮೊದ್ಲ ನೀ ಅಲ್ಲಿಂದ ಚಕ್ಔಟ್ ಆಗೋಣ ಸೀದಾ ಬಿಜಾಪುರ್ಕ್ಕೆ ಬರಕ್ಕಿದ್ದೆಂದ್ರ ಬಸ್ ನೋಡಿ ಬುಕ್ ಮಾಡ್ಕೋಬೇಕ. ಮದ್ಲೇ. ಇಲ್ಲ ನಾ ಇನ್ನೊಂದ ದಿನ ಎಲ್ಲರ ಬ್ಯಾರೆ ಊರಿಗ ಹೋಕೀನಿ ಬ್ಯಾರೆ ಕಡೆ ನೋಡ್ತೀನಿ ಅಂತಂದ್ರ ಮಾರ್ನಿಂಗ ಏನ್ ಚಕೌಟ್ ಆಕಿಲ್ಲ ಅವ ಮಾರ್ನಿಂಗ್ ನೇ ನಸುಕ್ನೆಗೆ ಬೇರೆ ಊರಿಗೆ ಬಸ್ ಹತ್ಬೇಕ.
ಓ ಕೆ.
ಹಂಗ ಹೇಳ್ದ ನಾ ಇಲ್ಲ ನೀ ಬಿಜಾಪುರ ಬರೋದಿತ್ತಂದ್ರ ಅಲ್ಲಿಯಂದ ಮಂತ್ರಾಲಯ ಟು ರಾಯಚೂರ್ ಬರುದು ಟಿಕೆಟ್ ಕೊಟ್ಟ. ರೊಕ್ಕ ಕೊಟ್ಟ ಬಸ್ಸಿಗೆ. ರಾಯಚೂರು ಟು. ಬಿಜಾಪುರ ನಿಮ್ಮ ನಮ್ಮ ಊರಿಗೆ ಫ್ರೀ. ಅದು ಮಂತ್ರಾಲಯದಿಂದ ಹೊರಗ ಆತದಲ್ಲ. ಫ್ರೀ ಬಸ್ಇರಲ್ಲ.
ಒಂದ್ಸತಿ ಇವ್ರಗೆಲ್ಲ. ಕೇಳೋಣ ತಡಿ ಏನೇನ ಅಂತಾರ ಅಂತ ಹೇಳಿ.
ಹ್ಮ್ ಒಂದ್ಸಲೆ ಆದ್ರೆ ಎಲ್ಲಾರೂ ಬರ್ತಾರ್ಲಿ. ಶೈಲೂ ಬರ್ತಾಳ.
ಪ್ರಯಾಮ ಏನೋ ಫಸ್ಟ್ ತೇರಿ ಐತಂತ
ನಮ್ದು ಫಸ್ಟ್ ತೇರಿ ಐತಲ್ಲ ಸೇ್ ಅಕ್ಕ ಯಾವಾಗ ಮುಗಿತೈತಿ ನಮಗೂ ಅವಾಗೇ ಮುಗಿತೈತಿ
ಯಬೋ ಜುಲೈ ಟ್ವೆಂಟಿ ಫೈವ್ ಮುಗಿದತತ್ತ
ಜುಲೈ ಟ್ವೆಂಟಿ ಫೈವ್ಗೆ ನಂದು ಜುಲೈ ನಂದ ಜಲ್ದಿ ಮುಗಿತವ ಜುಲೈ ಟ್ವೆಂಟಿ ಅನೋಕ ಮುಗಿತವ
ಹ್ಮ್
ಹಾ ಮುಂದ ನಿಮ್ದ್ ಇನ್ನ ಆಗಸ್ಟ್ ಅಂತಲ್ಲ ಹೌದೇನ ಬಾಳ ಲೇಟ್ ಆಯತ್ ನೀ ಅದಕ ಏನೇನ್ ಇರ್ತಾವ ಎಲ್ಲ ಮುಗಿಸಸ್ಕೊಂಡ್ ಇಟ್ಕೋ ಲಾಸ್ಟಿಗೆ ಆಮೇಲೆ ದೇವರಿಗೆ ಹೋಗಬಂದ್ ನೀಗ್ ಹೋಗತಿ ಅಂತ ಬೆಂಗಳೂರು
ಹ್ಮ ನಮ್ಮವು ಅಗಸ್ಟಿಗೆ ಅಂತ ಆವಾಗ ಸ್ಟಾರ್ಟ್ ಆಕಾವು
ಯಾವಾಗ ಅಗಸ್ಟಿಗೆ
ಹ್ಮ
ಹಾ ಈಗ ಮಾಡಿಸ್ತೀನಿ
ಹಾ ಆಯ್ತಾ
ಹ್ಮ್